ಹಲೋ ಸಮಾಮ ಕೊಂಡ ಣ
ಮುಕ್ಕೊಂಡ ಮುಕ್ಕೊಂಡ
ಹ್ಮ್ ಹದ ಹ್ಮ್ ನಸ
ರೆಡ್ ಸಿಧಿ
ಹ್ಮ್ ಬೆರ್ಸಿಂದಿ
ಈ ತಿಳಿಯನ್ನು ರ ಮ ಎಂದು ಕರೆಯಲಾಗುತ್ತದೆ
ರ ಕವ ಬಲರ ತ ಮಾಕ ಹ್ಮ್
ಹ್ಮ್
ಹ್ಮ ಹ
ಹೇಳ ನೀನೇ ಹೇಳ ಏನಾದಾರು ಹೇಳ
ಏನಿಲ್ಲ ಮಲು
ಹ್ಮ
ನೀನ್ ಹೇಳ ಅದ ರೆಕಾರ್ಡ್ ಕೊಟ್ಟಿನಲ್ಲ ಹೋದ
ಈಲ್ ಕಲ್ಲಿಗೋಗ ಏನ್ ಮಾಡಿಿವ ನಾನ
ಏನ ಇಲ್ಪಾ ಸು್ ಕುಂತೆ ಮನೆಗೆ
ಮನೆಗೆ ವರವಗಲ
ಹ್ಮ್ ಅದೇ ಗಾರ್ಡನ್ ಕೊ
ಅ ಅಲ್ಲಿೂಡಿಿಯ
ಗಾರ್ಡನ್ ಮಾರ್ಕೆಟ್
ಗಾಡನೇ ಹಡ್ಗರ್ ಚಲೋ ಚಲೋ ಬರ್ತವ ನೋಡಿದಿಲ್ಲ
ಹ್ಮ್ ಬೇರ ಡೇಂಜರ್ ಒಪ್ಪ ಅಲ್ಲಿ ನ್ ಸ್ಕೂ ನ್ ಹ ಒಂದು ನೋಡ್ಬೇಕಂದ ಇದು ಮತ್ತೆಕಬಿಡ್ ಬಿ
ಹ್ಮ್ ಅದು ಹಾಗ್ಯಾದದಲ್ಲಿ
ಹ್ಮ್
ಯಾವ್ದು ಆಗ್ಯ ಅದಲ್ಲ
ಹಾ ಆಗಿತ್ತು ಅಂದ್ರ ಹೋಗ್ಯ ಅಲ್ಲನ್ ಬೇರೆ ಕಡೆ ಕಾಲ ಹಚ್ಚ
ನಿನ್ ಆಗಿತ್ತಲ್ ಮಾತ್ಕತೆ
ಹ ಮತುಕಟ್ಟೆ ಆಗಿರೋದು ನನ್ನ ಅಂದ ಪ ಹ ನ ಬಿಟ್ಟೆ ಪ
ಹ್ಮ್
ಹ್ಮ್ ಮತ್ತನಳ
ಂಗಲ್ಲೋಡು
ನಂಗ್ಸುರ್ದ ಏನಾದ್ ನೋಡ
ಈಸೂರ ಏನಿಲ್ಲ ನೋಡೋದು
ಹ್ಮ್ ನೀ ಮುದಗ ಎಲ್ಲ ಐನ
ಮುದಗಲ್ದ ಮುದುಗಲ್ ಕೋಟೆಯಾಗ
ಅದೇ ಅಲ್ ಹ್ಮ್ ಅವವಾಗ ಜಾತ್ರೆ ಇತ್ತಲ್ಲವಾಗ ಅದು ವಳ ಏ ಅ ಕಡೆಏ ರೋಡ್ ಅದ ಏನ ಅ ಕಡೆ
ಹ್ಮ
ಹ್ಮ್ ಅಲ್ಲಿ ಹೊರ ನೀರ್ ನಿಂತವ ಕದ ಅಲ್ಲ
ಹಾ
ಅದೇ ಆಕಡೆ ಜಾತ್ರೆ ನಡಲತ್ತಿದಪ್ಪ ಪೊಲೀಸ್ ವ್ಯಾನ್ ಗಳು ಇದ ಎರಡ್ ಮೂರ್ ನಾಲ್ಕು
ಹ್ಮ
ಹ್ಮ್ ಪೊಲಿಸಗಗಳು ಬಿ
ಹೋಗಕ್ಲ್ ಜಾತ್ರಿ
ಎಲ್ಲಿ ಈ ಕಡೆ ಅಲ್ಲಿ ಉಲತದಲ್ಲ ನೋಡ್ದ
ಹ್ಮ್
ಹ್ಮ್ ನಿಮ್ದಾವ್ದ ಅಮ್ದ ಹೇಳಳ ಏನ್ ಮಕ್ಕಳ ಮತ್ ಮುಂದ್ ಯಾವ್ದ್ರ ನಿ
ಹ್ಮ್ ಅವಳ ಗಬಕ್ಕ ಕಡೆ
ಮತ್ತೆಕಡೆ ಒಳ
ಮಕತ್ ಹೋಗ
ಹಾ
ಹ
ಆ ಕಡೆ ಕಡೆ ಮತ್ತ ಮುಂದೆ ಯಾವ ಕಡೆ
ಅಕಡೆ ಬರ್ತಂಗೆ ನೀನ್ ಗೊತ್ತಾಗಲ್ಲ ಎಲ್ಲ
ಯಾರು ಗೊತ್ತತ್ ಸ್ವಲ್ಪ ಮು ಮು ಮುದಗಲ್ಲಿು ಕಲೋಮೀಟರ್ ಹತ್ತ
ಎಲ್ಲಿಂದ
ಮದ್ಗ ಇದು ಅಂದಾಳನು
ನಮ್ದಳಿಂದ ಒಂದು ಎಂಟೊಂಬತ್
ಮೂವತ್ತ ಕಡೆ ಗಂಟೊಂಬತ್ತು
ಹ್ಮ ಹ
ನೀನ್ ಎಲ್ಲಿ ಇರ್ತಿರ್ಲ ನೀವ್ ಅಂತಗೋ್ರಿ ಗಾಡಿನೇ ಇರ್ತರ ಕಡಿಿನೆ ಇರ್ತೀರ ಹ್ಮ್ ಎನ್ನ ಮುಂಬತ್ತ ಅದೇ ಅಂಗಡಿ ಅವರ ನಿಮ್ದ ಯಾರೋ ದುಖಾನದಂದ ಅ ಜೋಡಿಗೆ
ಹಾ ಫ್ರೆಂಡ
ಫ್ರೆಂಡೇನೋ
ಹ್ಮ್
ಹ್ಮ್ ಹ್ಮ್ ಮತ್ತ್ ನಿಮ್ ಫ್ರೆಂಡ್ ಅಂತ
ಹ್ಮ್
ನಿನ್ ಫ್ರೆಂಡ್ ಏನಂತು
ಹ್ಣ
ಫ್ರೆಂಡ್ ಫ್ರೆಂಡ್ ಏನಂತ ಅಂದೆ
ಸರಿ ಕೇಳೋದು
ಫ್ರೆಂಡಏ ನ್ಂತಂದ ನಿನ್ ಫ್ರೆಂಡ
ಹ್ಮ ಯಾವ ಅಚ್ಚಿಲ್ಲ
ಹ್ಮ್ ಹಾರ ಚಲ್ಲನು
ನಾಚಕೋಗಿಲ್ರಿ
ಹ್ಮ್ ಹ್ಮ್
ಹ್ಮ್
ಹ್ಮ್ ಹ್ಮ್
ಮತ್ತ ನಡೆಸಿ ಊಟ ಆಯ್ತಿಲ್ಲ
ಹ ಊಟ ಆಯ್ತು ಬಿರಿಯಾನಿಗೂ
ಏನ್ ಮಾಡಿದ್ ಊಟ
ಏನಿತ ಕಾಳಿ ಪಲ್ಯ ಚಪಾತಿ ಇದು ರೋಟಿ
ಹ
ರೋಟಿ ಅನ್ನ ಸಾಂಬಾರು
ಹ್ಮ್
ಹ್ಮ್ ಉಸ್ ಕಾರ್ಯ ಆಪ್ ಆಯ್ಕೊಂಡೆ ಬರ್ಲಿ ಹೆಂಗ್
ಬರುತ್ತೇನೆ
ಬರ್ಲ ಅವ್ರಿದ ಈಷ ನಾ ಈಸ ಅವಡಿದ ಬಂದ ಪ್ಲೇ ಸ್ಟೋರ್ ಇರ್ಲ ಅದೊಳಗ ಆಪ್ ಸ್ಟೋರ್ ಇರ್ತಾವಳಗ
ಹ್ಮ್ ನನ್ ಬಲಿನು ಅದ ಆಪ್ ಸ್ಟೋರ್
ಅದ ಆಪ್ ಸ್ಟೋರ್ ನಾ ದೊಸ್ತ್
ಹ್ಮ
ಅದು ಆಪ್ ಸ್ಟೋರ್ ಅಲ್ಲ ಅದು ಐಫೋನ್ ಆಪ್ ಸ್ಟೋರ್ ಬೇರೆ ಹ್ಮ್ ಆಪ್ ಹ್ಮ್
ಹಾ ಹಾ
ಹ್ಮ್ ಎಷ್ಟಪ್ ಬಂದರೆ ಏನ್ ಮಾಡ್ಬೇಕ
ಜಮಾ ಮಾಡ್ಬೇಕು ಒಂದ್ ಇಪ್ಪತ್ತ ಮೂವತ್ತು ಸಾವಿರ ತಾಂಡೂರಾಗೆ ಯಕೊಂತರ್ಬೇಕು
ಇಪ್ಪತ್ ಮೂವತ್ ಜನ ಮಾಡ್ತೆೇ
ಹ್ಮ
ಹ್ಮ್ ಹ್ಮ್
ತರ್ತೆ ಇಲ್ಲ ಮತ್ ತಾಂಡೂರುಾಗಿ
ನಾ ಕೆಳಲ್ಲತೊಗೊವು ದೋಸ್ತ ಅದನ್ನ ಮಾಡಾಸಮ
ಹ್ಮ್
ಹ್ಮ್
ಚಲೋ ಮತ್ತ ಹೊಸ್ತಾಗಿ ಇರಬೇಕಾ ಬ್ರ್ಯಾಂಡ್ ಎಲ್ಲ
ಹೊಸ ಹೊಸ ಸಿಗಲ್ ಸೆಕೆಂಡ್ ಹ್ಯಾಂಡ್ ಸಿಗ್ತವ
ಅಯ ಎಟ್ಟ ಒಂದು ಎರಡು ಮೂರು ತಿಂಗಳು ಯೂಸ್ ಆಗಿದ್ದು
ಹ್ಮ್ ಹ ಎಡ್ ಸಿಗ್ತಾವ ವರ್ಷಿಂದ ಸಿಗ್ತಾವ ಏನೋ ಗೊತ್ತಿಲ್ಲ ನಂಗ ಭೀ
ಹ್ಮ
ಕೇಳು ಒಪ್ಪುತನ್ ದೋಸ್ತ
ಹ್ಮ ನೋಡ ಮತ್ತ ಹೊಸ ವೇಟ ಸಿಗ್ತವ್
ಹೂಂ ಹೋಸ್ ಹೊಸೊವು ರೇಟ್ ಜಾಸ್ತಿ ಎಷ್ಟೇ ಸೆಲೆ ತಗೊಂಡಿಲ್ಲ
ಹ್ಮ
ನೈಂಟಿ ನೈಂಟಿ
ಹ್ಮ್ ಹ್ಮ
ಹ್ಮ್
ಹೋಮನಡಿ ತಾಂಡೂರಿಗೆ ಕಳು ಮಾಡಮ್
ಅದಕ್ಕ ಗಿಫ್ಟ್ ಬಂದ ದುನಿಯದ ಅದಕು
ಹ್ಮ್
ಹ್ಮ್ ಸ್ಪೀಕರು ಎ ಅದ ರ ನಾಲಿಗ್ಗ ಹೊಳತಿವಲ್ ಹೋದಲ್ಲಿ ಎತ್ತಾಕ್ಕೊಂಡು ಬಾರಮ್ಮ ತಗೋವನ
ಹ್ಮ್ ನೋಡ್ರಿ ಯಾವ ತಗೋತಿ ಏಳ್ ನಿ
ಪವರ್ ಬ್ಯಾಂಕ್ ಕೊಲ್ಟ್ರಅಂತ ಲೆ
ನೀ ಯಾವಾಗ ತೊತಿ ಪವರ್ ಬ್ಯಾಂಕ್ ಕೊಡ್ಲಿ
ಹ್ಮ್ ನ ರೊಕ್ಕ ಇಲ್ಲಲೇ ಏನ್ ಮಾ ಡಮ್
ಜಮಾ ಮಾಡ ಇಲ್ಲಿ
ಯಾವ ಮಾಡ್ಬೇಕು ಜಮ ಎಲ್ಲಿಂದ ಮಾಡ್ಬೇಕ
ನಿಿನ ಬಳಿ ಇರೋದು
ಹ
ನೀನ್ ಬಲತಲ್ಲಫೋನ್
ಹ್ಮ್
ಹಾ
ಹಾ
ಆದದು ಮಾಾರಿಬಡುಣ ಎಂದು ವಿಳಿದ ೋನ್
ಮಾರಲ್ಲಂಗಾಲನು
ಅದ ಮಾರ ಮನಗ್ ಒಂದ್ ಹತ್ ಸಾವಿರ ಇಸ್ಕೊ
ಹ್ಮ್ ಆಯ್ತು ಮನೆ ಆಯ್ತು ನಮ್ಮ್ ಮನ್ಯಾಗ ಇನ್ನ ನಮ್ಮ ನಮ ತಮ್ಮಗೀಸ್ ಕೊಟ್ಟಿಲಿಲ್ಲ ನಮ ಮಮ್ಮಿ ಬರ್ ಇಲ್ಲ ಇನ ಅವ್ರಿಗೆ ಎಸ್ಕೊಡ್ತಾರೆ ನ ಕೇಳಂಗ ಇಲ್ಲಿನ ಮನೆ
ಅವಳ ಅರ್ಧ ರೊಕ್ಕ ಮನ್ಯಾಗ ಕೇಳು ಅರ್ಧ ಜಮಾ ಮಾಡು ಅರ್ಧ ಅರ್ಧ ಫೋನ್ ಮಾರಿದು
ಇದು ಮಾರದಲ್ಲ ಅದೇ ಕಲಸರ ಕೈದ ಹ್ಮ್ ಇದು ಮರಿ ಹತ್ತು ಹನ್ನೊಂದು ಹೊತ್ತಟೆ ಹತ್ತು
ಹ್ಮ್
ಹ್ಮ್ ಮತ್ತೆಲ್ಲದು
ಚನ್
ನಿಂಗ ಇಸ್ ಕುಡ್ತೀನ ಅಂದ್ರರು ಮತ್ ಏನೈತಿನ ಅಂದ
ನಾನೇ ಬ್ಯಾಡ
ಅದೇ ಇಷ್ಟ ಕುಡಲ್ಲ ಅಂದ್ರೆ ಹಲ್ಲಂದ ಇಗ್ನೋರ್ ಮಾಡ್ಯಾರ ನೀವ.
ಇಲ್ಲ ನಾನೇ ಬ್ಯಾಡನೇ.
ಹ್ಮ್.
ಹ್ಮ್ ಚಲೋ ನಡಗತದಫನ್-
ಹಬಾಬಾ ಎಷ್ಟ ನಿಮಿಷ ಆಯ್ತ್ ನೋಡಂದ ಏಳ್ ನಿಮಿಷ ಆಯಲ್
ಎಂಟ ಆಗಿದ್ದೇನೆ ಹ್ಮ್ ಎಂಟ ಎಂಟು
ಎಂಟ ಎಂಟು ಇಸಿನ ಎರಡು ಏನ ನಾಕು ನಿಮಿಷ ನಾ ನಾಕ ನೀ ವಿಷ
ಎರಡು
ಎರಡು ಹ್ಮ್ ಹ್ಮ್ ಮತ್ತೆನ
ನಳ ಕಾಲ
ಹ
ಯಾರ ಬರತರಳೆ
ರವಿಶಂಕರ್
ರವಿಶಂಕರ್ ಸರ್
ಹ್ಮ್
ಬ ನ ಬರ ಡೌಟ್ ಕ
ಹ
ಬೇಸರಾಗೈತಿ
ಏ ಮಾಡ್ತ್ ನೀ ಏನ್ ಮಾಡ್ಬೇಕಾಗತ್ತೆ.
ಸ ಭಾಷ ಕುಂದರು
ಹ್ಮ್
ಹ್ಮ
ಹಾ ಬಟ್ಟೆ ಕೊಡ್ತೀನಿ ನಾನು ಬಟ್ಟೆ ಹೋಗಕ್ಕಡಸು
ನಾನು ಹೋಗಿಬೇಕು
ದ್ರಶ್ ಅದ ನೀ ದ್ರಶ್ ಇಂಜಾಮ್ ಮಾಡಂದ ಮತ್ತತ್ ಬರ್ತವಗ್ಯಾರ
ಇಷಾದಲ್
ಎಲ್ಲದ
ಯ ನ ನ
ಹ್ಮ
ಅಲೇವೇ
ಯಾರ್ದು
ನಿಶಂಗ
ಅದ ಹ್ಮ ಹ್ಮ್ ವಿಷಯ ಏನಂತಾನ ನಿ ಕಲತದಡೆಗ ಏನಯತಂತ
ಹ್ಮ
ಷನ ಗಾಡಿ ಎನ ಕಾಲ ಇಲ್ಲ
ಅಸ
ಹ ಎ ಕಟ ಹಾಕ ಕಾಣತಣ
ಹ್ಮ
ಹ್ಮ್ ಹ್ಮ್
ಒಟ್ಟಿತಿಲ್ಲ
ಯದಂಗ ಇನ್ನೊ ಒಲ ಒಯ್ಯೋ
ನನ್ ಬಟ್ಟೆವು ಆಮೇಲೆ ಅಷ್ಟತಿ ಅಂತ ಹೇಳು